ಹಲೋ ಆರಾಮಲ್ಪಣ
ಹಾ ಆರಾಮ್ ನೋಡ ನೀನ್ ಆರಾಮಿದೆ
ಹ್ಮ್ ನಾವ್ ಆರಾಮ್ ನೋಡಣ
ಊಟ
ಊಟ ಆಯ್ತಾಪಾ ನಿಮ್ದು
ಹ್ಮ್ ನಮ್ದಿನ ಏನ ಇಲ್ಲಪ್ಪ ಊಟ್ ನಾನು ಇನೇಗೆ ಸ್ವಲ್ಪ ಇನ್ನ ಇಟದ ಮಕ್ಕಳ ನಾನು ಇನ್ ಹೀಗ ಎದ್ದೀನಿ
ಹ್ಮ್ ಹ್ಮ್ ನಾನು ಇನ್ಯಾಗ ಊಟ ಮಾಡಿಂಗ ಹೊರ್ಗಡೆ ಬಂದಿ ಹಾಸ್ವಲ್ ಮುಂದ ಅವು ಗಿಡಗಳು ಮೊನ್ನೆ ಮಳಿ ಆಗಬಿಟ್ಟದ ಒಟ್ಟು ಬಿದಬಿಟ್ಟಾವ ಅದಕ್ಕವಾ ಹ್ಮ್. ಗಿಡಗಳು ಅ ಕೆಲಸ ಮಾಡ ಹೆಡಕುಕಗ ಹೇಳದ ಗಿಡಗಳು ಬಿದ್ದು ಕಡ್ದಕ್ಕ ಕಡೆ ಒಂದ್ ಸೈಡ್ ಸ್ವಚ್ ಚಿ ಮಾಡಂತಂದೆ ಹ್ಮ ಮಾಡ್ತ ಹ ಅಂತಂತಂದ ಇಂದಡೆ ಯಾಕಂದಣ ಇಲ್ಲಿ ಕ್ರಿಕೆಟ್ ಆಡ್ದು ನಾವು ದಿನ ವಾಲಿಬಾಲ್ ಕ್ರಿಕೆಟ್ ಗ್ರೌಂಡ್
ಹ್ಮ ಹ್ಮ್
ಹ್ಮ್ ಸ್ವಲ್ಪ ಗ್ರೌಂಡ್ ಆದ್ ಮುಂದ ಅಲ್ಲಿ ಆಡ್ಡ ಆಗಬಿಟ್ಟಾವ ಎಲ್ಲ ಆಟ ಆಡಲಿ
ಗಿಡ ದೂಡ ದೂಡ್ ಗಿಡಗಳಾವನ ಒಳಗ
ಹ್ಮ್ ಒಂದ್ ಐದ ಹತ್ತ ಗಿಡ ಅದಾವ ದೊಡ್ಡ ಒಂದ್ ಬಾದಾಮಿ ಗಿಡ. ಒಂದು ವಂಗ್ಯ ಮರ ಒಂದ್ ಬೆನಿ ಗಿಡ. ನಳ ಬ್ಯಾಸಿಗಿ ನಾಳ ಬಾರಿ. ಅದೆಲ್ಲಾ ಈ ಮೊನ್ನೆ ಸ್ವಲ್ಪ ಕೆಡಗಿನ ಮಳೆ ಅದವಲ್ಲ ಬ್ಯಾಸಿಗಿ. ಗಾಳಿ ಹೆಚ್ಚಾಗಿ ಬಿಡ್ಡಬಿಟ್ಟವ್.
ಅಂದ್ರ ಇವಾಗ ಜಾಸ್ತಿ. ಮಳೆಗೆಸಲ ಗಿಡ ಬಳ್ತಾವಲ್ಲ ಇವಾಗ ಅಂದ್ರೆ ಅವು ಬ್ಯಾಸ್ಯಾಗ್ ಎಫೆಕ್ಟ್ ಕೊಡ್ತದೆ ಯಾಕಂದ್ರ ಬ್ಯಾಸ್ಯಾಗ್. ಜಿಗ್ಗೆ ಬಿಸಿಲು ಇರ್ತಲ್ಲ.
ಹ್ಮ್.
ಹ ಮತ್ತತ್ ಅವಾಗೆಲ್ಲ ಜಾಸ್ತಿ ಶಾಖ ಬರದ ಅದು ಬರದ ಮಾಡ್ದ.
ಹ್ಮ್. ಅಂದ್ರ ಗಿಡ ಬಾರಿ ಇದಣ್ಣ ಭಾರಿ ತಂಪಿದ್ದು ಅಲ್ಲೇ ವಾಲಿಬಾಲ್ ಆಡ್ದ್ವಿ ಗಿಡ ಅಯ್ತಿ. ಅಲ್ಲಾ ಬಾರಿ ನೆಲ್ ಬಿಲ್ತೇತಿ ಬ್ಯಾಸ್ಗೀ ಟೈಮ್ನಾಗ.
ಹ್ಮ್ ವಾಲಿಬಾಲ್ ಆಡ್ತೀನಿನು.
ಹ್ಮ್ ವಾಲಿಬಾಲ್ ಆಡ್ತೇವಿ ಒಂದ್ ಎರಡ್ ಟಿಮ್ ಮಾಡಿವ್ ಆಕಡೆ ಆರ್ ಜನ ಈ ಕಡೆ ಆರ್ ಜನ. ಒಬ್ಬ ಶ್ಯಾಟ್ರು ಒಬ್ಬ ಲಿಫ್ಟರು ಮತ್ತ ಇಬರು ಕಾರ್ನರ್ರು ಒಬ್ಬರು ಶ. .
ಹ್ಮ್ ಹ್ಮ್ ಏನ್ ಸುಮ್ನೆ ಹಿಂಗೆ ಎಂಜಾಯ್ಮೆಂಟ್ಗೋಸ್. ಆಡ್ತೀರ್ ಎನ ಬೆಟ್ಟಿಂಗ್ ಆಡ್ತರ.
ಇಲ್ಲನ್ನ ಎಂಜಾಯ್ಮೆಂಟ್ ಸುಮ್ಮ. ಅವ್ರ ಇಲ್ಲಿ ಬಾಳ ಜನ ಅದವನ್ನ ಅದ್ರಾಗ ಆಶ್ರಮದಾಗ ಇರ್ತಾರಲ್ಲಾ ಅವ್ರ ಎಲ್ಲಿ ರೊಕ್ಕ ಇರ್ತವಂತೇಳಿ.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
ಹ್ಮ ಇಲ್ಲೆ ಚಾ ಬಿಸ್ಕಿಟ್ ಒಟ್ಟು ಬಿಸ್ಕಿಟ್ ಕಟ್ಟಿ ಅಡ್ತೆವ್ ನಾವ ಅವರು ಒಂದು ಪುಡಕ್ ಬಿಸ್ಕಿಟ್ ಇಲ್ಲ. ಚೆಂದಗಿ ಕೊಡ್ತಾರವು ಬಿಸ್ಕೆಟ್.
ಹ್ಮ್ ಹ್ಮ್.
ಹ್ಮ ಬಿಸ್ಕಿಟ್ ಪುಡುಕ ಕೊಟ್ಟ ಆಡೋಣ.
ಅದೇ ನಾವು ಒಂದ ಟೂರ್ನಮೆಂಟ್ ಆಡತವಿ ಕ್ರಿಕೆಟ್ ಆಯ್ತು ವಾಲಿಬಾಲ್ ಆಯ್ತು ಕಬಡ್ಡಿ ಆಯ್ತು.
ಹ್ಮ.
ಹ್ಮ ನಾವೆಲ್ಲಾ ಬೆಟ್ಟಿಂಗ್ ಕಟ್ಟಿಬಿಟ್ಟ ಆಡ್ತವ ನಾವ. ಡೆ ಹೊರಗಡೆ ಹೊರಗಡೆವಾ.
ನೀವ ಎಲ್ಲಿ ಟೂರ್ನಾಮೆಂಟ್ ಹೊಂಟಾರ್ ಏನ್.
ಹ್ಮ ಟೂರ್ನಮೆಂಟ್ ಎಲ್ಲ ಇರ್ತವೆ ಅಲ್ಲಿ ಎಲ್ಲ ಹೋಗೋ ನಮ್ ಟೀಮ್ ಹೆಸರ ಬರ್ಸಿ. ಹ ಅದ್ರಾಗಲ್ಲ ಕಾಂಪಿಟಷನ್ ಮಾಡುಂದ.
ಹ್ಮ್.
ಬಂದ ಬಂದಷ್ಟ ಅಮೌಂಟ್ ಎಲ್ಲಾರು ಸಾವನಾಗ ಹಂಚಿದವಿ
ಹ್ಮ್.
ಹ್ಮ್ ಕೆಲವಂದ ಸ್ಟಮಂಟ್ ಮತ್ತ ಎಲ್ಲಾ ಬ್ಯಾಟ್ ಬಾಳ ಮೆಟರಿಯಲ್ ಎಲ್ಲ ತಗೋತಿವಿ. ಮತ್ತೆ ಟೀ ಶರ್ಟ್ ಹೊಲಸ್ತೀ.
ಹಾ.
ಹ್ಮ್ ಮತ್ತೆ ಉಳ್ದ ಉಳ್ದ ಸಾಮಂಡ ಸ್ವಲ್ಪ. ಆಹ ಗ್ರೌಂಡ್ ಡೆವಲಪ್ಮೆಂಟ್ ಗೆ ಅಂತ ಹಾಕ್ತಿವಿ.
ಈಗಮ್ದ ಓನ್ ಗ್ರೌಂಡ್ ಅೇ ಬೇಸ್ ಈಗ ಒಂದಾಗ ಡ್ಬ ಗ್ರೌಂಡ್ ಮಾಡ್ತಾರ ಬೇ. ಈ ಟೈಮಾಗ ಅಷ್ಟೇ ಗ್ರೌಂಡ್ ಅಂತೂ ಇ ಈ ಮಾಡರ್ತಲ್ಲ ಏನ್ ನೀವ ಒಂದು ಈ ಗ್ರೌಂಡ್.
ಹ್ಮ ಬಸಿಯಾಗ ಇವಾಗ ಹೊಲಕ್ಕೆ ಖಾಲಿ ಇಡ್ತವಲ್ಲ.
ಹ್ಮ.
ಅದೇೋಗಬೊಟ್ಟು ಗ್ರೌಂಡ್ ಮಾಡತ ಅದೇ ಗ್ರೌಂಡ ಆಟ ಆಡದ. ಹ್ಮ್ ನಾವ್ ಬಾಳ ಕಟ್ಟಲ್ಲ ಒಂದು್ ಐದ ಸಾವಿರ ಆರ್ ಸಾವಿರ ಇಷ್ಟೇ ಕಟ್ತವಿ ಇಷ್ಟ. .
ಹ. ಎಲ್ಲಾರ ತು ಮಾಡ್ತಂತ ಓದಡ್ತ
ಹ್ಮ್ ಕ್ರಿಕೆಟ್ ಅಷ್ಟೇ ಅಲ್ಲ ಕ್ರಿಕೆಟ್ ಬಿಟ್ಟು ವಾಲಿಬಾಲ್ನ ಆಡ್ತೀವಿ ಬೆಟ್ಟ ಕಟ್ಟಿ ಹ್ಮ ಹ್ಮ್ ಮತ್ತ ಒಂದ್ಸತಿ ಸ್ಟೇಟ್ ಲೆವೆಲ್ ತನೂ ಹೋಗಿ ಬಂದಿವಿ
ಹಾ
ಹ್ಮ ಎರಡ್ ಸಾವಿರದ ಇಪ್ಪತ್ನಾಕರಾಗ ಸ್ಟೇಟ್ ಲೆವೆಲ್ ತನ ಹ ಇದ್ದೀವಿ ಲಾಸ್ಟ್ ನಮ್ ಜಿಲ್ಲೆ ಮತ್ತ ತುಮಕುರು ಜಿಲ್ಲೆ ಬಿದ್ದಿತ್ ನಮ್ಗ
ಹ್ಮ
ಹ್ಮ್ ಅವ್ರರು ತುಮಕೂರ್ ತುಮಕೂರ್ದವರ ಒಡ್ದಾರ ಅವರು ಅವರು ಅವ್ರಲ್ಲ ತಗೊಂಡ್ರ ಪಸ್ಟ್
ಹರಪ್ಪ್ರ
ಹ್ಮ್ ನಾವವುರನರಪ್ಪ ಇದ್ದೀವಿ ಇವಾಗ ನೆಕ್ಸ್ಟ್ ಇವಾಗ ಪ್ರಿಪೇರ್ ಮಾಡ್ತಿದ್ದ್ ಎರಡ್ ಸಾವಿರ ಇಪ್ಪಾರು ವಡಿಬೇಕ ಅಂತ ಅಂದ್ಬಿಟ್ಟುವಾಗಲ್ಲ ಪ್ಲಾನಿಂಗ್ ಮಾಡಿ ಮಾಡಂತೀವಿ ಹ್ಮ್ ಈ ವರ್ಷ ಹಯ್ತವಿ ಟೀಮ್ ಸ್ಟೇಟ್ ಲೆವೆಲ್ ತಾನ ಹಯ್ತವಿ ಆಗ ಬಂದ ಇತಿದಾಗ ನ್ಯಾಷನಲ್ ಲೆವೆಲ್ ತನ ಆಡ್ಬೇಕಂತ ಅ
ನಮ್ ಸೈಡ್ ಅವ ಏನ್ ಮಾಡಿದ್ರು ನಮ್ಮ ಶಾಸಕರಿ ಕಡೆಗರು
ಹ್ಮ್
ಬಾಗ ನಮ್ಮ ನಮ್ಮ ತಾಲೂಕು ನಮ್ಮ ಜನ ಅಂತ ಒಂದು ಕ್ರೀಡೆ ಕ
ಹ್ಮ್ ಹ್ಮ್ ಅಂದ್ರೆ ನಿಮ್ ತಾಲೂಕುದವ್ರು ಅಷ್ಟೇ ಆಡದು
ತಾಲೂಕ್ ಬ ಅಷ್ಟೇ ಮತ್ತತ್ ಅದ್ರ ಒಂದ್ ದೂರಲ್ಲಿಸ ಬೇರೆ ಗಾಯ ಒಣ ಅವದೋ ಒಂದು ಟೀಮ್ ಇರ್ಬೇಕು ಮತ್ತ ಇನ್ನೊಂದು ಒಬ್ಬ ಒಣೆ ತೊಂದ್ರ ಅಂತಸ ಅ ಒಂದು ಅಪ್ಲೇ ಆಗಲ್ಲ ನ ಅದೇ ಒ ನರ ಟೀಮ್ ಕೊಡಬೋುದು ಎಷ್ಟರ ಟೀಮು ಒಟ್ಟ ಮುನ್ನೂರ ಆರವತ್ತು ಟೀಮ್ ಆಗಿದ ಅ ಮುನ್ನೂರ ಆರವತ್ ಟೀಮ್ ಇದಾಗ ಎಲ್ಲಾ ಟೀಮ್ ದವರಿಗ ಟಿ ಶರ್ಟ್ ಮತ್ ನೈಟ್ ಪ್ಯಾಂಟ್ಸ್ ಮತ್ ಬ್ಯಾಟ್ ಹ ಬಲ ಮತ್ತ ಐದ ಆರು ಕ್ರೀಡಾಂಗಣ ಮಾಡಿದ್ದಣ ಇಲ್ಲಿಲ್ಲಿಂದ ನಾರಾಯಣಪುರ್ ಕಡೆ ಅಕೆರಾ ಬೇಸಿಗೆ ಮತ್ತಕು ಎಲ್ಲ ಕಡೆನೂ ಆಸ್ ಲಾಸ್ಟಿಗೆ ಫೈನಲಿ ಒಂದು ಡೇ ನೈಟ್ ಇ ಇಟ್ಟಿದ್ದ ಕ್ಲ ಹ
ಹ
ಮ ಚನ್ನ ಗ ಹ್ಮ್
ಮತ್ತೆ ಪ್ರೈಸ್ ಏನ್ ಕೊಡ್ತಾರೆ ಗೆದರ್ಗೇ
ಪ್ರೈಜ ಫಸ್ಟ್ ಒಂದ್ವರಿಗಿ ಕರ್ ಆಗತ್ತಣ ಮೂರ್ ಲಕ್ಷ ಅದ ಆರ್ ಲಕ್ಷ ಕರ್ ತ್ತ ಮೂರು ಲಕ್ಷದ ಬೈಕ್ ಮತ್ತ ತರ್ಡ್ ಪ್ರೈಸ್ ಸ್ಕೂಟಿ ಮತ್ತಿಂದಡೆ ಬಹುಮಾನ ಮೂವತ್ ಸಾವಿರ ಆಯ್ತಿದಮ್ಮ
ಇವಾಗ ಇವಾಗ ನಿಮ್ದಿಮ್ ನಿಮ್ ನಿಮ್ ತಾಕದ ಆಡ್ತಿರ್ಲಿಲ್ಲವಾಗ ನಾವು ಬಂದು ಪಾರ್ಟಿಸಿಪೇಟ್ ಮಾಡಕ್ ಪರತ ಹ ಅಂಬೈರ ತಾಲ್ಕ ಕರತನ್ನಾವಣ ಹ್ಮ್ ಅಂದ್ರ ಅಂದ್ರ ನಮ್ ಕಡೆ ಇದ್ದರು ಬಂದ್ಗೆಸ ಆಡವ ಆಗಲ್ಲ
ಹ್ಮ ಎಲ್ಲ ಅದು ಇಷ್ಟ್ರಕ್ಷ ಅದು ಜಾರಾಣ ಅದಕ್ ಅದೇ ಊರನ್ನತ್ತು ಅಷ್ಟೇ ಅಲ್ಲ ಒ ತ ಹ್ಮ
ಮತ್ತೆ ನಾವು ಒಂದ್ ವರ್ಸ ಎರಡ್ ಸಾವಿರದ ಇಪ್ಪ ಇಪ್ಪತ್ತು ಐದರಗ ಹೊದರ್ಸೆ ಹಿಂಗೆ ಕ್ರಿಕೆಟ್ ಆಡಕ್ ಕುಂತಿದಲ್ಲ.
ಹ್ಮ್
ಕ್ರಿಕೆಟ್ ಆಡ್ತಾ ಆಡ್ತಾ ಒಬ್ಬನಿಗೆ ಇಂಜರಿ ಆಗಿಬಿಡತ ಆ ಇಂಜುರಿ ಆದ ಲಲೆಸಿಂದ ಲಲೆೈಸಿಂದ ಸ್ವಲ್ಪ ಕ್ರಿಕೆಟ್ ಡೌನ್ ನಡತಿದೆ ಸ್ವಲ್ಪ ಮಾ ಡ್ರಾವೆ
ಹ್ಮ್
ಯಾಕಂದ್ರೆ ಅವನೇ ಸ್ವಲ್ಪ ನಮ್ ನಮ್ ಟೀಮಲ್ಲಿ ಸ್ವಲ್ಪ ಬೆಸ್ಟ್ ಬಾಲರ್ ಅಂದ್ರ.
ಹ್ಮ್ ಹ್ಮ್
ಹಾ ತಾವನ್ ದಸಿಂದ ಸ್ವಲ್ಪ ಟೀಮ ಎಲ್ಲ ಡೌನ್ ಆಗ್ಬಿಟ್ಟದ ಇವಾಗ ಇನೊಬ್ಬನ ಹೊಸ್ ಕರ್ಕ. ಮಾಡಕ ಕುಂತ ಅವ್ ಯಾರ ಸರಿಯ ಆಡ್ಲರ ಹ್ಮ್ ಮತ್ತ ಅದ್ರ ಸಲಂದೇ ಹೋಗ ವರ್ಸ ನಾವು ಕಪ್ ಹೊಡತಿದ್ವಿ ನಮ್ ಪಾಲಕ್ ಲೆವೆಲ್ದಾಗ ಅದನ್ನ ಸಲ ಮಸಯತ
ಹ್ಮ್ ಅವನು ಅವನ ಹಬ್ಬ ಇದ್ದಿದ್ರೆ ಏನಿಲ್ಲಾಂದ್ರೆ ಎರಡರಿಂದ ಮೂರ್ ವಿಕೆಟ್ ತೆಗತಿತ್ತವ ಹ್ಮ್ ಬಾಲರ್ ಅವನ ಪೂರ್ತಿ ಹೆಸರ ನ ತಾಲೂಕ ಒನ್ ಆಫ್ ದ ಬೆಸ್ಟ್ ಬಾಲರ್ ಅಂತ ಹ ಮನ್ ಆಫ್ ದ ಮಚ್ ಎಲ್ಲ ಅವಾರ್ಡ್ ಎಲ್ಲ ತೋಗಳನ. ಹಾ ಅವನ್ ಸಲ ಅಂದೆ ಸ್ವಲ್ಪ ಇವತ್ತ ಉಳ್ಕಿದಾರಲ್ಲ ನಾನು ಬ್ಯಾಟಿಂಗ್ ಆಡದ್ ನನ್ ಬಾಲಿಂಗ್. ಅಷ್ಟ್ ಅಭ್ಯಾಸ ಎಲ್ಲ ಬ್ಯಾಟಿಂಗ್ ಆಡದನ್ ಚೆನ್ನಾಗಿ. ಹ ಒಟ್ಟ ನನ್ ಟೀಮ್ನಯಾಗ ಐದ್ ಜನ ನಾಲ್ಕ ಜನ ನ ಬಲರ್ಸ್ ಹ್ಮ್ ಇವಾಗ ಬ್ಯಾಸಿಗ್ಯಗ ಹ್ಮ ಇವಾಗ ಬ್ಯಾಸಿಗೆಲ್ಲ ಇವಾಗ ಹ ಬೆಳಿಗ್ಗೆ ಒಂದ್ ಮ್ಯಾಚ್ ಆಡ್ತವಿ ಸಾಯಂಕಾಲ ಒಂದ್ ಮ್ಯಾಚ್ ಆಡ್ತವಿ. ಹ್ಮ್ ಮತ್ತ ಬೇರೆ ಬೇರೆ ಊರಿಗೆ ಹೋಗಿ ಅಲ್ಲಿ ಅವ್ರು ಟೀಮ್ ಜಮಾಯಿಸಿ ಅವ್ರು ಕೂಡ ಆಡ್ತೀವಿ. ಹ್ಮ್ ಹಿಂಗೆ ಕ್ರಿಕೆಟ್ ಏನ ಕರಿಯರ್ ಬೆಳಸ್ಬೇಕಂದ ಮಾಡಂದಿವವಿ ಹಂಗಗೆ ಈ ಕಡೆ ಎಲ್ಲ ನ್ ಕೆಲ್ಸನ ಮಾಡ್ತ ಎಲ್ಲ ಗ್ರೂಪ್ ಟೀಮ್ಗ್ಯಾರ ಎಲ್ಲಾರ್. ಇತ್ರ ಎಲ್ಲ ಕೆಲಸನ ನೀವ್ನೆಲ್ಲಾ ಚೆನ್ನಾಗಿ ಆಡ್ತರ್ಬೇಕಲ್ಲ
ಹ್ಮ್ ನಿಮ್ ನೀವು ಯಾವ್ತರ ಆಟಾಡ್ತರಿ
ನಡ್ವಿ ಕ್ರಿಕೆಟ್ ನಾವು ವಾಲಿಬಾಲ್ ಆತವಿ ಮತ್ತತ್ ಕ್ಯಾರಂ್ ಬೋರ್ಡ್ ಆಡ್ತವಣ್ಣ ಇಬ್ಬರು ಕುಂತ್ಗೆಸಿ.
ಹ್ಮ್ ಅಲ್ಲಿ ಹಾಸ್ಲಾಗೆ ಕ್ಯಾರಾಮ್ ಬರ್ತವಲ್ಲ
ಹಾ ಕ್ಯಾರಂ ಬೋರ್ಡ್ ಆಣನ ಇಲ್ಲ ಹ್ಮ್ ನಾವು ಅಣ ಇಬ್ರು ಆ ಕಡೆ ಆಪೋಸಿಟ್. ಇಬ್ರ ಕೂಡ ಆಡ್ತೀವಿ ಇಲ್ಲಿ ಹಾಸ್ಟೆಲ್ದಾಗ ಅಣ್ಣ ಎಲ್ಲಾ ವ್ಯವಸ್ಥೆ ಅಣ್ಣ ಆಟಲ್ ಸಾಮಾನುಗಳು ಕಡಿ ಇದು ಕ್ಯಾರಂ ಬೋರ್ಡ್ ಕೊಡ್ತಾರ ಚೆಸ್ ಬೋರ್ಡ್ ಕೊಡ್ತಾರ. ಎಲ್ಲರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ನಾವಿಲ್ಲಿ.
ಹ್ಮ್ ಚಟೆಸ್ ನಾಕ್ ಬರ್ತದೆ ನಿಮಗೆ
ಹ್ಮ್ ಚೆಸ್ ಸಪ್ಸಲ್ ಬರ್ತಾನ ಅಷ್ಟೇ ಅದ್ರ ಬಗ್ಗೆ ಏನಿಲ್ಲ ಗೊತ್ತಿಲ್ಲ
ಅಂದ್ರೆ ಚೆಸ್ ಆಡೋರು ತುಂಬಾ ಜಾಸ್ತಿ ಶಾರಪ್ ಇರ್ತಾರ
ಹ್ಮ್
ಮತ್ತೆ ಚೆಸ್ ಮತ್ತೆ ನ್ಯಾಷನಲ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬಹುದು ಇಂಟರ್ನ್ಯಾಷನಲ್ ಲೆವೆಲ್ ಚೆಸ್ ಆಡಕ ಕುಂಂತರ ಅಂದ್ರ
ಹೌದೌದು
ಮತ್ತೆ ಅವನ್ನ ಪ್ರಜ್ಞಾನಂದ ಅಂತ ಅವನ್ ಗೊತ್ತಲ್ಲ ಅವನು ನೇಷನಲ್ ಲೆವೆಲ್ ಇಂಟರ್ನೆೇಷನಲ್ ಲೇವೆಲ್ ಆಡ್ತನವುನು
ಹ್ಮ ಹ್ಮ
ಹ್ಮ್ ಈತರ ಇಬ್ರು ಅಣ್ಣ ತಂಗಿ ಅವರೇ ಅವ್ರು ಇಬ್ರು ಇಬ್ರು ಆಡ್ತಾರ
ಹೌದಾ
ಹ್ಮ್ ಏನಿಲ್ಲ ಕ್ರೀಡೆನ ನಮ್ಮ ಪ್ರೊಬ ಎಲ್ಲ ಹೋಗ್ಬಿಟ್ಟ ಅವರೆಲ್ಲಿ ನಮಬ್ಬಲ್ಟ್ ಮ ಮಾಡಿಕ್ಕೆಬೋುದು
ಹೌದೌದು
ಹ್ಮ ತುಂಬಾ ಬಾಳ್
ಅಲ್ಲಣ್ಣ ನೀ ಬರೀ ಕ್ರಿಕೆಟ್ ಮತ್ ಬೇರೆ ಆಟನ ಆಡ್ಬೋದು
ಹಾ ನಾ ಬೇರೆ ಕಬಡ್ಡಿ ಆಡ್ತೀವಿ ಹ್ಮ ಕಬಡ್ಡಿನ ಆಡ್ತ ಗ್ರೂಪ್ ಕಟ್ಟಿ ಅಂದು ಮತ್ತೆ ಅದ್ರಲ್ಲಿ ಟೂರ್ನಮೆಂಟ್ ಆಡತು ಕಬಡಯಲ್ಲಿ
ಹಾ ಹಾ
ಹಾ ಮತ್ತೆ ಕಬಡ್ಡಿ ಆಯ್ತು ಹ ಮತ್ತೆ ಇವಾಗ ಎಂಜಾಯ್ಮೆಂಟ್ಗೋಸ್ಕರ ಕೊಖೋನ ಆಡ್ತೀವಿ
ಹ್ಮ್
ಈತರ ಎಲ್ಲ ಬೇರೆ ಬೇರೆ ಎಲ್ಲ ಆಡ್ತು ಆಟ
ಖೋ ಖೋಗೆ ನೀವ್ ಇದ್ದಣ ಹೈಸ್ಕೂಲ್ ಇದ್ದಾಗ ಹೊಡದ್ರಣ ಏನ್ ಫಸ್ಟ್ ಪ್ರೈಸ್ ಹಂಗ
ಹ್ಮ್ ಹೈಸ್ಕೂಲ್ ಹ್ಮ್ ಹಸ್ಕೂ ಇದಾಗ ಹೋಗಳಿ ಮಾಡದಲ್ಲಿ ಪ್ರೈಸ್ ಫಸ್ಟ್ ಪ್ರೈಸ್ ಬಂದ ನಮ ಈನು ವಾಲಿಬಾಲ್ದಾಗ ಅಲ್ಲಿ ಏನಾದ್ರೂ ಸಲ್ಲಿ ಸ್ಕೂಲ್ದಾಗ ಅದ
ಹ್ಮ್
ಹ್ಮ ಮತ್ತೆ ಅವಾಗ ಮತ್ತೆ ವೈಯಕ್ತಿಕವಾಗಿ ರನ್ನಿಂಗ್ ಓಡಿವಿ
ಹ್ಮ್
ಹ್ಮ ಏನ ಮತ್ತೆ ಬೇರೆ ಬೇರೆ ಆಟ ಎಲ್ಲ ಆಡಿಬ ಹಾಗ
ಹ್ಮ್ ಸೈಟ್ ತಗೋಣ ಹಿಂದೆಳ ಕಾಲ್ ಮಾಡ
ಹಾ ಸರಿತ
ಹ